ಹಲೋ ಹ್ಮ್ ಹೇಳಣ
ಹಲೋ
ಹಾ
ಕೇಸಟೀರಾ
ಕೆೇಳ ಸಟ ನೀಂ ಕೆೇಳಸಲ್ತ.
ಕೇಸ ಉಂಟದ ಹ್ಮ್
ಹ
ಮಾತ್ರಣ
ಮತ್ತೆಂದ ಗತ್ತೊಂದ ಗಂಟೆ ಹಳ್ವ
ಏ ನಮ್ದೇನಿಲ್ಲಪ್ಪ
ಹ್ಮ
ನಿ್ ಮಾ ಇದು ಮುತ್ತಂದು ಇಡಿಯ ಎಷ್ಟ್ ವ್ಯೂಸ್ ಅದ ಈಗ
ಅವಾಗೇ ನೋಡ್ರಿ ನೈನ್ ಸಿಕ್ಸ್ಟಿ ಫೋರ್ ಅದು
ನೈನ್ ಸಿಕ್ಸ್ಟಿ ಫೋರಾ.
ಹ್ಮ್
ಏ ಏನ್ ಫೇಮಸ್ ಅಣ್ಣಾ ಆಯ್ ಮುತ್ತ್ಯಲ್ ಬಾರಿರಪ್ಪಾ ಆಯಗೆ ಎಷ್ಟದ ವಯಸ್ಸ?
ಹ ಈ ಒಂದು ಎಷ್ಟು ಎಂಬತ್ತ ತೊಂಬತ್ತರ.
ಮುತ್ತೆ ಮೂರ ಐದಗ್ಯಾರಂದ್ರೀ ಮುತ್ತೆ ಮುತ್ತೆ ಇನ್ನ ಹುಷಾರನಲ್ಲಾ?
ಹ್ಮ್
ಮಾತೆಲ್ಲಾ ಎಡ್ತರ ಚಲೋ
ಹ್ಮ್
ಹಲೋ
ಮಾತಾಡ್ತಾನ ದಾರ ಕುಡಿತಾನ ಮುತ್ಯ.
ಆ
ಹ್ಮ್
ಹಏ ಡೇಂಜರ್ ಮುತ್ಯೆಯನು ರೋಪಾ.
ದಾರಿ ಕೊಡ್ತು
ತಿನ್
ಮತ್ತೆ ಡೆೇಂಜರ್ ನಾನ ನಿಮ್ಮ.
ಹ್ಮ ಡೇಂಜರ್ಗ ಕತವಾ
ಹ್ಮ್ ಅದಕ್ಕೆ ಡೇಂಜರ್ನಂತೆ ನೂರ ಐದು ವಯಸ್ಸನ ಒಂದ್ ಮಿಲಿಯನ್ ವ್ಯೂಸ್ಗ ಒನ್ ಟೂ ಡೇಸ್ ಎಲ್ಲ
ಹೌ ನ ಮತ್ತ ಅರವತ್ತ ಎಕ್ಕರ್ ಹೊಲ ಕೆಳ್ಸ ನೋಡ.
ಮತ್ತೆ ಎಲ್ಲದ ಹೊಲಾಂಗ್
ಹ್ಮ
ಈಗೆಲ್ಲದ ಹೋಲ
ನಲ್ಲ ನಮ್ ಪಾಲ ಇಪ್ಪತ್ತು ನಮ್ಮ್ ಮುತ್ತರ ಪಾಲ ಇಪ್ಪತ್ತು
ಏನೋ ಇಪ್ಪತ್ತು
ಇ ಇಪ್ಪತ್ತ ಇ ಇಪ್ಪತ್ತದು ಅವೆ ಮಾರಕ್ ರದ್ದಿ ಆಗಿತ್ತು
ಕಿಲ್ ಕೇಳು ನಿ ಮುತ್ಯಾಗ ಒಬ್ಬನೇ ಮಗ ಅರಾನ.
ಇಲ್ಲ ನಮ್ ಮುತ್ತ ನಮ್ ಮುತ್ಯಾಗ್ ನಮ್ ಮುತ್ಯಾಗ್ ಒಬ್ಬರ ಮಗ.
ನಿ ಪಪ್ಪಾ.
ಹ್ಮ ನಮ್ ಪಪ್ಪಾ ಅದಾರ್.
ಏನ್ ಸೌಕಾರ ಇದೀರೋಪಾ ಮತ್ ಮುತ್ಯಾಗ ಆಸ್ತಿ ಬರ್ತದ್ ಲಾ.
ಹಂಗ ಇಲ್ಲ ಅದು ಅವ್ ನಮ್ ಮುತ್ಯಾ. ಅವ ಗಳಸ್ಯಾನಲ್ಲ ಆ ಗಳಸ್ದಾಗ ಅವ ನಮ ಸಣ್ಣ ಮುತ್ಯಾ ತಂಗೋಡಾನ.
ಹಾ.
ಅವ್ ನಮ ಸಣ್ಣ ಮುತ್ಯಾ ಇದಿನಲ್ಲಾ.
ಹ್ಮ್.
ನಮ್ ಸಣಮುತ್ಯಾ ಇದು ಇದದ ಸರ್.
ಹ್ಞ.
ಗೋರ್ಮೆಂಟ್ ಸರ್ ಇದ ಗೋರ್ಮೆಂಟ್ ಸ್ಕೂಲ್ ಸರ್. ಗುಲ್ಬರ್ಗ ದಾಗ್ ಮನಿ ಕಟ್ಟೆ ಅವಂದವ್ ಮನೆಗೆ ಇದ್ದ ಆಮೇಗ್ ಇವನ ಮುುತ್ಯಾ ಎಲ್ಲ. ಗಳಸ್ತಾನು ಹೊಲಾಗಿಲ್ಲ ತೊಂದಾನು ಅಲ್ಲೆ ಇಲ್ಲಿ.
ಹ್ಮ್.
ತೋಮ್ಮೋದು ಬ್ಯಾರ ಅತ್ತಾರಲ್ಲ.
ಕ ನೀಮ್ ಮುತ್ಯಾಗ ನೀಮ್ ಮುತ್ಯಾಗ್ ಅಣ ತಮ್ಮೂರ್ ಇಬ್ರ ಅರ.
ನಮ್ ಮುತ್ಯಾಗ್ ಅಣತಮ್ಮ ಇಬ್ಬರು ಹು.
ಹ್ಮ್ ಹ್ಮ್.
ಇಬ್ಬರು ಅಣತ್ತಮ್ಮರು.
ಹ್ಮ್.
ನಮ್ ಮುತ್ಯಾಗ ನಮ್ಮ ಪಪ್ಪ ಒಬ್ಬರ ಮಗ.
ಹ್ಮ್ ಹಿಂಗ ಹೊಲಾ ಹನ್ಚ್ಕೋಡಾರ್ ಏನ್.
ಹ್ಮ್ ಅವಾಗ ಅವನು ಮುತ್ಯಾ ಸಣ್ಣ ಮುತ್ಯಾ ಬಂದ ಕ್ಯಾ. ಇಲ್ಲ ಹೊಲ ಹಂಚ್ಕೋ ಹೊಲ ಹಂಚು ಹಂಗ್ ಹಿಂಗ್ ಅಂತ ಅನ್ನೋದು. ಹೊಲಾ ಹಂಚ್ಯಾರ್ ಅವ್ರಿಗೆ ಇಪ್ಪತ್ತಕ್ಕರ ನಮಗ್ ಇಪ್ಪತ್ತಕ್ಕರ.
ನಮ್ ಮುತ್ಯಾದ್ ತಂಗಿ ತಂಗಿ. ಕಿ ಒಬ್ಬಕಿ ಇದ್ದಳು ಆಯ್ತ ಅಕಿಗ್ ಇಪ್ಪತ್ತ ಎಕರ್ ಅಂತ ಕೊಟ್ಟ ಬಿಟ್ರ ಅವಾಗೇ.
ಹ್ಮ್ ಹ್ಮ್ ಇಗ ಇಪ್ಪತ್ತ ಎಕ್ಕರಾದ ನಿನ್ ಎಲ್ಲಾ ಚಲೋ.
ನಮ್ ಮುತ್ಯಾದ್ ಅಕ್ಕ್ ಬಬಲಾದಿಗ್ ಕೊಟಾರ್ ಅವ್ರ್.
ಹಾ.
ಬಬ್ಲಾವ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಸನಿ ಆಗ್ ತಾರ್ ತುಗೋ ಅಲ್ಲೇ.
ಐದ್ ಒಂದ್ ಎಂಟು ಸ್ಥಾನ ಅಲ್ ಹೊಸದೊಂದು ಮಾಡಕಲ್ಲಾಗಿದು.
ಹ್ಮ್ ಅದನೇ ಅದಾಗಲ್ ಬಿಡು ಇದು. ಆ ಹ್ಮ ಚಂದ್ ಓದು ಚಂದ ಮ್ಯಾರೇಜ್ ಮಾಡ್ಕೊ. ಚಂದ್ ಇರುವ ಅಂತ ಹೇಳಿದ ಯಾರು. ಚಿಟಿ.
ಹ ಸಿಇಟಿ.
ನಾ ಎಲ್ಲಿ ಮಾನಸಿಕಿ ಹೇಳ್ತಿ ಏನ್ ಅಂತಾ ಅನ್ಕೊಂಡಪ್ಪಾ.
ಅದು ಅ ಆಟನ್ ಹೇಳ.
ಹ್ಮ್.
ಮತ್ತ.
ಮತ್ತೆನಿಲ್ ಅಣ್ಣಾ.
ಪುಲ್ ಫೇಮಸ್ ಆತ್ತಾರ ಈಗ ಅವರು ನಮ್ ಮಾಂತ್ಯಾ.
ಹೇ ಫೇಮಸ್ ಆಗ್ಯಾರ ಅವ್ರೀಗ ನೀಮ್ ಅಣ್ಣಾಗ ಫಾಲೋ ರಿಕ್ವೆಸ್ಟ್ ಬಂದಿಲ್ಲ ಅಂತ.
ನಾ ಏನ್ ಕೇಳಿಲಪ್ಪಾ. ಹ ಆ ಕೇಳದ್ರಲ್ಲ ಹೆಚ್ಚಗ ಒಂದ್ ಎಡು ಮಾತಾಡುದ್ರಲ್ಲ ಆಯ್ತು ಹಓದು ಬರೀ ಅಷ್ಟೇರ ಅದು ಮತ್ತೆ ಎಂಟ ಮಿಸ್ತ್ ಮಾಡ್ತಾನೆ ಗೊತ್ತೇನೋ ವಾ ಪ್ರಜ್ವಲ್ ಹೌ ಹ ವಾಟರ್ ಬೋರ್ಡ್ ಎಕ್ಸಾಮ್ಸ್ ಸಿ ಸಿ ಪಿ ಇವೆಲ್ಲ ಹೊಡಿತಾನನನ್ ತಲಿ ಕರಬ್ ಅತವು
ಇಂಗ್ಲಿಷ್ ಅದ ಕ
ನಮ್ಮ ಮಾ ಹ ನಮ್ಮ್ ಮಾಮ ಇದುನ್ನ ಇಂಜಿನಿಯರಿ ಇಂಜಿನಿಯರಿಂಗ್ ಕಲ್ತಾನ ವರ್ಕ್ ಬಿ ಮಾಡಲತ್ತ ನಿಗ ಯಾಕ್ ಲಾಕ್ ಬಿಸಾಕ್ ಬಿಡ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ
ತಿಂಗಳಿಗೆ
ಹ್ಮ್
ಏನ್ ಮಾಡ್ತ ಅವನ್ನ ಅಂತದು
ಇಂಜಿನಿಯರಿಂಗ್ ಏನ್ ಮಾಡ್ತಾನ ಅಂದ್ರೆ ಕಂಪ್ಯೂಟರ್ ಕೆಲ್ಸ ಮಾಡ್ತಾನ
ಆದ್ರ ಬಿ ರೊಕ್ಕ ಜಾಸ್ತಿ ಅದಲ್ಲಾ
ಹ್ಮ್ ಲಾಕ್ಡೌನ್ ಟೈಮ್ ದಾಗ ಸೇರನಾ ಯಾ ಒಂದ ಫಸ್ಟಗ ಏನ್ಕ್ರ ಅವಾಗ ಶುರು ಟೈಮ್ದಾಗ ಒಂದ್ ಆರು ತಿಂಗಗಳ ಹಂಗ್ ಮನ್ಯ ಕತ್ ಮಾಡ್ಯನ ಲಾಕ್ಡೌನ್ ಇತ್ತರ ಕಂಪ್ನಿ ಹೋದನು ಆಯ್ತ ಒಂದ ದರ ಹೆಚ್ಚ ಕೀಲಿಗಲ್ ನೋಡಿದ್ರು ನ ಜರ ಹೈಪೋಸ್ಟ್ ಕೊಟಾರಪ್ಪಾ ಹ
ಹುಷಾರನಾ
ನಾವಂದ್ ಕೈ ತೊಳಗೆ ಎಷ್ಟೋ ಜನ ಕೆಲ್ಸ ಮಾಡತರಿ
ಹ್ಮ್ ಹ್ಮ್ ಏನು ಅಣ್ಣ ನಮ್ಮ ಒಂತರಿ ಏನ್ ಜಾಬ್ ಸಿಗತು ತಪ್ಪಾ
ಏನು ಸ್ಕಿಲ್ ಇಲ್ಲ ಏನಿಲ್ಲ ಅಪ್ಪಾ
ಆ
ಒರು ಸನಿ ಹೋಗ ಹತ್ತ ದೂರ ಹತಾರ
ಹ್ಮ್ ಮತ್ತ
ಮಧ್ಯಾಹ್ನದಾಗ ನಾರ್ಮಲ್ ಕಾ ಮಾತಾಡ ಒಂದ್ ಗಂಟ ಹೋಗೋದ ನೋ ಟೈಮ್
ಹ್ಮ್ ಇನ್ ನಂದು ಮುಗಿತದಪ್ಪಾ ಇನ್ನ ಎರಡ ಆದ್ರ ಏನ್ ಒಂದ ಆದ್ರೆನು
ಕರೆ
ನಿಂಗ ಮಾಡಕ್ ಬರ್ಲ ಕಾಲ್
ಇಲ್ಲ
ಯಾಕ
ನಂಗೆ ಮಾಡೋಕೆ ಬರಲ್ಲ
ಹ್ಮ್
ಅವನ್ ನಂಬರ್ ಹಾಕಿದಿ ನೋಡು ಹಾಕಿ ನೀ
ಚಲೋ ಮಾಡಿ ತಗೋ
ಲೈಟ್ ಬಂದ್ ಮಾಡ ಅಡುಗೆ ರಿ
ಅವ ಯಡ್ ಮಾಡೋಣ ಅಂತ ಅಣ್ಣ
ಲೈಟ್ ಬಂದ್ರ ಅವು ಹಾ ಮಾಡ್ತಾ ಅಂದ ನೋಡ ಮಾಂತಾ
ಒಂದ್ ಸರಿ ಹೇಳು ನೆನಪು ಮಾಡ್ಸು
ಹೇಳ ನೀ
ನೀ ಸ್ಟಾರ್ಟ್ರ ಮಾಡದು ಏನೋ ಮಾತಾಡೋದು ಏನೋ ಓದದು
ನಾ ಓದೀನಿ ಆಗ ಹದ್ನಾಕ ಇದ್ವಿಪ ಹದ್ನಾಕ ಕೊಟ್ರಾಗ ಹದ್ನಾಕ ನ ಕೊಡಲ್ಲದ್ರ ಮತ್ತ ಆಮೇ ಏನೋ ಹದಿನೈದು ಕೊಟ್ಟರು ಹದ್ ನೈದು ಮುಗಗ್ಸಿನಿ
ಹ್ಮ್ ಮತ್ತ ಏನ್ ಮಾಡ್ಬೇಕದು
ಹ ಓದ್ಬೇಕಕ್ ಅಲ್ಲಿ ಕನ್ನಡದಾಗ ಕೊಟ್ಟಿರ್ತಾರಾ
ಹ್ಮ್
ಅದ ಹೆಂಗ ಇರ್ತಾವ್ರ ಹಂಗೆ ದ್ಬೇಕು
ಹ್ಮ್ ಏನಾಯ್ತು ಆಮೇಲೆ
ಏನೆೈಗ್ ಮುಗಸ ನಾವು
ಹ್ಮ್
ಹಾ ಆತವಾ
ಹ್ಮ್
ಕೌಂದ ಎರಡ್ ಸಾವಿರ ಆತು
ಯಾವ ಅವು ಕನ್ನಡ ಅವ ಟೈಪಿಂಗ್ ಮಾಡ ಬರ್ದ ಹಾಕ್ಕ
ಹ್ಮ್ ನಾ ಈಗ್ ಮಾತಾಡ್ಡ ಇವತ್ತು ಒಂದು ರಿಜೆಕ್ಟ್ ಆಗರಪ್ಪ ಯಾಕು
ಹ್ಮ್ ಯಾಕಾ
ಹ ಕ
ಹ
ಚೆಕ್ ಯಾಕಿ
ಹ್ಮ್ ಅದಕ್ಕತದನಪ್ಪಾ
ಬತ್ತು
ಮತ್ತೆ ಏನಲ್ಲೋಡೋಣ
ಹ್ಮ್ ನಾಕವ ಬರ್ತವೆ
ದವರ್ ಸುದ್ದಿ ನಮ್ಗ್ ಗೊತ್ತಿಲ್ಲಪ್ಪಾ
ಕಡ್ರಕ್ಕೆ
ಬ್ಲಾಕ್
ಹ್ಮ್
ಏನೋ ಸರಿ ಹೆಸರು ತಗಿಬ ಬಿಡೋ ಮರ ಐತ್ ಅಲ್ಲಿ ಹಾಕತ
ಜಿಂದಿ ಬಾರ ಮ ನೀತಿ
ಏ ತಗೊಂಡ ಏನ್ ಮಾಡ್ ಬಿಡ ಅವಣ್ಣ ಕಡೆ ಅದೊ ದೊಡ್ಡ ಮೆಂಟಲ್ ಸಿಕ್ಯತ್
ಬೀಟ ಎಲ್ಲ ಬರ್
ನಿನ್ ಗೊತ್ತು ನಂಗ ಇಷ್ಟ ಸಿಟ್ಟ ಉಂಟದಣ್ಣ ಹೇಳ್ಬಾರ್ದು
ನೀ ಏನೇ ಅ ನೋಡಣ್ಣ ಮೆಚುರಿಟಿ ಅನ್ನೊ ಇಲ್ಲೇಟು
ಹ್ಮ್
ಹ
ಓಟು ಪರಿತೀನಿ
ಹಲೋ
ಟ ಭರ್ತಿ ಇಲ್ಲ
ಆ
ಓಟ್ಟ ಬರ್ತೀನಿ ಅನ್ನೋದು
ಹೋ ಅದು ಒಂದು ಆಯ್ತಪ್ಪ ನೀ ನೀ ಏನೇ ನೋಡಣ ನ್ದ ಪರಂದ್ ಏನ ಇಲ್ಲ ಹ ಒ ಜೀರೋನೇ ನೋಡು
ಪವನ್ ಹೀರೋ
ಹ್ಮ್ ಹಓ ನ ಅಂತಿತಪ್ಪಾಗ ನ ಪಾರ ಅಳತ ಹಿಂಗ್ ಹೇಳ್ ತ್ಯ ಒಂದಿನ ಒಂದಿನ ನಿನ್ ಗೊತ್ತತದ ಯಾರ ಯಾರಂತ ನಿನ್ಗ್ ಗೊತ್ತತ ಹೆಂಗಂದ. ಇವನ್ನೇನ್ ನೀವೇನ್ ಒಂದೇನ್ ಗೊತ್ತದೆ ಇವಾಗೇನ್ ಅಂತದೇನ್ ತೋರ್ಸಣ ಅಂತದೇನು ಇವ ಎನ್ ಅಂತದೆನ್ ಕಾಳ್ಜಿ ಗಿಳ್ಜಿ ಅಂತದ ಏನ್ ಮಾಡ್ಯನ ಏನ್ ಕರೆ ಮಾ ಇವನ್ ನಿಂದ್ ಏನ್ ಐತ್ ಇ ದಿವ್ಸ ಅಂತ ನೀನು ಬಿರ್ತ ಅನ್ಕೋತಿದನ ಅಂದ್ರೆ ಈಗ ಗೊತ್ತಾಗತದ ನನ್ಗ್
ಅದು ಯುದ್ಧ ಗೊತ್ತ
ಎಷ್ಟ್ ಡಿಫ್ರೆಂಟ್ ಇತ್ತ ಅಂದ್ರಣ್ಣ. ಹ್ಮ ಪಾರಿದಾನ ಎಷ್ಟ ಮೋಟಿವೇೇಶನ್ ಅಂದ ಹಿಂದಿ ಲಿ ಅಲ್ಲಿ ಓದೋದ್ ಬರ್ಯೋದಾಲಿ. ಒಟ್ಟಿಂಗೆ ಒಟ್ಟಿಂಗ್ ಹೊಟ್ಟಿ ಲ್ಲೆ ಇದನ್ನು ಬಾ
ಸಪೋಟ್ ಸಪೋರ್ಟ್ ಇರ್ತಿನ್
ಖರ್ರಣ್ಣ ಹಿಂಗ್ ಹೊಸರಿ ಸೆಮ್ ಎಕ್ಸಮಾಗ್ ಸಿಕ್ಸ್ ಬ್ಯಾಕ್ ಆಗಿವ್ ನೋಡು.
ಹ್ಮ್
ಸಿಕ್ಸ್ ಬ್ಯಾಕ್ ಆಗ್ಯವು ಸೆಕೆಂಡ್ ಸೆಮ್ನಾಗ್ ಒಂದ್ ವರ್ಷಿ ಆದ್ಮೇಲೆ. ಹಾ ಟೈಮಿನಾಗ ಮಾತಾಡತಿದ ಆ ಟೈಮ್ನಾಗೆ ನಾ ವಸ್ಸು ಪೇಪರ್ ತಗೊಂಡಿದ್ದು. ಹಲೋ
ಹಲೋ
ಟೈಮ್ ಆ ಇದ್ ಯಾಕ್ ಹನ್ನೊಂದ್ ಆಯ್ತೊ ಅಣ್ಣ.
ಒ ಕಟ್ ಮಡ್ ಹಚ್.